ಹಲೋ ಕೇಳ್ತ ಇದೆ ನಮಸ್ಕಾರ್ರೀ ಸಾಹಕಾರಾರ್ ಮಂದಿಗೆ
ಹ್ಞೂ ನಾವಲ್ರರಿ ಸಾಾವಕಾರರು ನೀವು
ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ
ಫೋನಲ್ಲ ಮೆಸೇಜ್ ಇಲ್ಲ ಅಂದ್ರೆ ಸಾವುಕಾರ್ರ
ಹ್ಮ ಮತ್ತೆ ಫುಲ್ ಬಿಸಿಿ ಆಗ್ಬಿಟ್ಟಿದೀರಾ ನಿಮ್ ನಿಮ್ ವರ್ಕ್ ಅಲ್ಲಿ ಫುಲ್ ಅರ್ನ್ ಮಾಡ ೀರ ಬುಸಿಯಾಗಿಿ ಅದಕ್ಕೆ ಸಾಹಕಾರಾರ್ ಬಂದಿ ನೀವು
ಸಾವ್ಕಾರು ಅಂದರೆ ಜಮೀನಿರೋರು ಮನೆ ಇರೋದು ಅವ್ರನು ಸಾಕಾರ ಅಂತಾರೆ ಫೋನ್ಲ್ಲಿ ಮೆಸ ಮೆಸೇಜ್ ಮಾಡಿಲ್ಲ ಫೋನ್ ಮಾಡಿಲ್ಲ ಅಂದರೆ ಸಾಕರು ಅಂತ ಯಾರಿಗೂ ಹೇಳಲ್ಲ
ಅಂದ್ರೆ ಅದು ವಾಡಿಕೆ ಅದು ಅಂದ್ರೆ ಅಷ್ಟು ಬ್ಯುಸ ಆಗಿದ್ದಾರೆ ಅಷ್ಟು ಅರ್ನ್ ಮಾಡಕ್ ಅರ್ನ್ ಮಾಡ್ತಿದ್ದಾರೆ ಅಂತ
ಹೌದು ಆನ್ ಮಾಡ್ತಾ ಇದ್ದೀನಿ ಅಷ್ಟು ಬ್ಯಾಂಕಲ್ಲಿ ಇಡಕ್ಕೆೆ ಬ್ಯಾಂಕ್ಗಳೇ ಸಾಲ್ತಿಲ್ಲ
ಹ್ಮ ಅದಕ್ಕೆ ಮೂರ್ ನಾಲ್ಕು ಬ್ಯಾಂಕ್ ಅಕೌಂಟ್ ಗಳು ಇದಾವಲ್ಲ
ಹೌದು ಹೌದು
ಹ್ಮ್ ಅದು ಬೇರೆ ಪೋಸ್ಟ್ ಆಫೀಸ್ ಬೆಲ್ ಬೇರೆ ಸೇವಿಂಗ್ಸ್ ಮಾಡ್ತಿದ್ದೀರಾ ಮತ್ತೆ ಅಲ್ಲಿ ಹೆಂಗೆ ಪೋಸ್ಟ್ ಆಫೀಸ ಅಲ್ಲಿ ಏನ್ ಸೇವಿಂಗ್ಸ್ ಮಾಡ್ತಿದ್ದೀರಾ
ಅದು ಲೈಫ್ ಇನ್ಶೂರೆನ್ಸ್ ಥರ ಬಟ್ ಲಾಂಗ್ ಟೈಮ್ ಕಟ್ಟೋದು ಹ್ಮ್ ಅದು ನಂದು ಮಕ್ಳು ಬರ್ತಾರಲ್ಲ ಅವ್ರ ಮಕ್ಳಿಗೆ ಫ್ಯೂಚರ್ಗ್ ಇರ್ಲಿ ಅಂತ ಇವಾಗಿಂದಾನೇ ಸೇರಿಸ್ ಇದ್ದೀನಿ ಅದೇ ಅದೇ ನನ್ ಮಕ್ಳಿಗೆ
ಹ್ಮ್ ಎಷ್ಟ್ ವರ್ಷ ಎಪ್ಪಾತು ವರ್ಷನ
ಹೌದು
ಹ್ಮ್ ಎಷ್ಟ ಎಷ್ಟು ತಿಂಗ್ಗಳ ಎಷ್ಟು ಕಟ್ತಿದರಾ
ಎರಡೂ ಸಾವಿರ
ಓ ಹ್ಮ್ ಹ್ಮ್
ಅದು ಲಾಸ್ಟಗೆ ಹಾ ಬಲ್ಕ್ ಆಗಿ ಸಿಗುತ್ತೆ
ಹ ಎಷ್ಟು ಸಿಗುತ್ತ ಅಂತ ಹೇಳಿದಾರೆ
ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ನನ್ಗೆ ಎಷ್ಟು ಸಿಗುತ್ತೆ ಏನು ಅಂತ
ಗೊತ್ತಿದ್ದಲ್ಲ ಕಟ್ತಿದ್ದೀರಾ
ಅದು ನಮ್ಮಮ್ಮ ಮಾಡ್ಸಿ ಕೊಟ್ಟಿದ್ದಿದ್ದು ಅದು ಕಟ್ ಕಥಾ ಇದೀನಿ ಅಷ್ಟೇ ಏನ್ ಮಾಡೋದು ಇವಾಗ್ಲೇ ನಾವೆಲ್ಲ ಓದ್ಬೇಕ್ರ ಸ್ಕೂಲಿಗೆ ಒಂದ್ ಆರ್ ಸಾವಿರ ಏಳ್ ಸಾವಿರ ಹತ್ತು ಸಾವಿರ ಫೀಸು ಈ ಥರ ಇತ್ತು
ಹ್ಮ
ಇವಾಗ ಎಲ್ ಕೆ ಜಿ ಮಕ್ಳಿಗನೆ ಒಂದುವವರೆ ಲಕ್ಷ ಇವಾಗ್ಲೇ ಇಷ್ಟೊಂದ ಅಂದ್ರೆ ಇನ್ನೊ ನನ್ ಮಕ್ಳ ಆಗೋ ಸೊತ್ತಗೆ ಒಂದು ಹತ್ತ ಹದ್ನೈದು ಲಕ್ಷ ಬರ್ತತೆೇನೋ ಅವ್ರದ್ದು ಸ್ಟಡೀಸ್ಗೆನೆ
ಅದಕ್ಕೆ ಇವಾಗಲೇ ಸೇವಿಂಗ್ಸು
ಹೌದು ಹೌದು
ಅಂತ್ರ ದೂರದ ಆಲೋಚನೆ ತುಂಬಾ ಇದೆ ನನ್ಗೆ
ಹೌದು ಮತ್ತೆ
ಹ್ಮ್ ನಮ್ದು ಇನ್ನು ನಾವ ವರ್ನೆ ಮಾಡ್ತಿಲ್ಲ ಇನ್ನ ಎಲ್ಲಿ ಸೇವ್ ಮಾಡಣ ಹೌದಲ್ಲ
ಹ್ಮ್
ಹ್ಮ್ ನಮ್ಮ ಅಮ್ಮರು ಅವವಾಗಿನ ಇನ್ನೊಂದು ನಮ್ಮ ಅಮ್ಮರು ಸೇಮ್ ಹಿಂಗೆ ಲೈಫ್ ಇನ್ಸೂರೆನ್ಸ್ ಕಟ್ತಿದ್ರು ಅದು ಯಾವಾಗೊ ನಾನು ಮ ನಾನು ಹಟ್ಟ್ದಾಗ ಏನ ಆ ಹಾಕಿದ್ರಂತೆ ಅದು ಎಷ್ಟು ತಿಂ್ಳ ಅರರುವತ್ತು ರೂಪಾಯಿ ಅಂದ್ರೆ ಆ ಟೈಮಲ್ಲಿ ಅದೇ ದುಡ್ ದೊಡ್ಡ್ದಲ್ಲ ಇವಾಗ ಸಾವಿರ ಕಟ್ಟೋದು ಅವಾಗ ಆಹಾರ ಅರವತ್ತು ರೂಪಾಯಿ ನಂಗೆ ಅವತ್ತು ಅರವತ್ತೆರಡು ರಾಯ ಕೇ ಕಟ್ಟದಂತ ಹ್ಞೂ ಅದು ಇವು ಮೊನ್ನೆ ಲಾಸ್ಟ್ ಇಯರ್ ಬಂತಪ್ಪ ಹ್ಮ ನಾು ಇದಿ ಅಲ್ಲಮ್ಮ ಅರವತ್ತು ರೂಪಾಯಿ ಕಟ್ಟಿದ್ದೀರ ಜಾಸ್ತಿನೇ ಕಟ್ಬೇಕಿತ್ತಲ್ಲಾ ಅಂತಿದ್ದೆ ಅವರು ಅವಾಗ ಅದೇ ಸಿಗದೆ ಕಷ್ಟ ಇತ್ತು ಅದಕ್ಕೆ ಸುಮ್ಮ್ನೆ ಮಾಡಿದ್ವಿ ಹಂಗೆ ಅವಾಗ ನು ಹೊಸದಾಗ ಹಂಗೆ ಯ ಯೋಚನೆ ಬಂದಿತ್ತು ಮಾಡಿದ್ವಿ ಅಂತ ಹೇಳಿದ್ರು
ಬಂತಾ ಅದು ಇವಾಗ
ಹಾ ಬಂತು ಬಂತು ಓ ಓದು ವರ್ಷನೆ ಬಂತು ಎಷ್ಟು ಅರವತ್ತು ಸಾವಿರನ ಎಪ್ಪತ್ ಸಾವಿರನ ಬ
ಹ್ಮ್ ನಮ್ಮನೆಯಲ್ಲೂ ತುಂಬಾ ಮಾಡ್ಸಿದ್ರು ನಮ್ಮನ ಇ ಎಲ್ ಐ ಸಿ ಬಾಂಡ್ ೆಲ್ಲಾ
ಹ್ಮ್
ಬಟ್ ಎಲ್ಲಾ ಅರ್ಧ ಅರ್ಧಕ್ಕೆ ಕಟ್ಟಿ ಬಿಟ್ಟಿದ್ರಿಂದ ಎಲ್ಲಾ ದುಡ್ಡು ವೇಸ್ಟ್ ಇಷ್ಟ ಆಯ್ತು ಅದು ಬಾಂಡ್ ಪೇಪರ್ಸ್ ಕೂಡ ಇಲ್ಲ ಎಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ ಸೊ ಅದರಿಂದ ಅದು ಎಲ್ಲಿದೆ ಬಾಂಡ್ ಪೇಪರ್ಸ್ ಅಂತೂ ಗೊತ್ತಿಲ್ಲ ಸೊ ಈದು ಕಟ್ಟಿರೋ ಅಮೌಂಟ್ ಕೂ ವೇಸ್ಟ್
ಅದು ನೀರ ವ್ಯ ವ್ಯವಸ್ಥಿತೆಯಿಂದ ಕಟ್ಟಬೇಕು ಹಂಗ ಕಟ್ಟಿದ್ರ ಅವಾಗ್ಲೇ ಬರೋದು ಸುಮ್ಮ್ನೆ ನಾವವು ಅರ್ಧ ದಿನ ಕಟ್ಟೋದು ಸುಮ್ಮನೆ ವೇಸ್ಟ್ ಅಷ್ಟದು ಅದಲ್ದೆಲ್ಲೇ ಸುಮ್ಮ್ನೆ ಇವಾಗ ಇವಾಗ ಇರಬೇಕ್ರ ತಿನ್ಬೋದ ಹಂಗ ಸೇವ್ ಮಾಡದ ಅರ್ಧ ಕಟ್ಟದ ಹ್ಮ್ ನಾವ ಅಮ್ಮನೂ ಏಜೆಂಟ್ ಆಗಿದ್ರು ಎಲ್ ಎ ಸಿ
ಹ್ಮ್
ಅವರು ಸ್ವಲ್ಪ ಜನದ್ದ ಕಟ್ಿಸಬಿಟ್ಟಿದ್ರು ನಮ್ಮ ಮೂಲಲ್ಲೇ ಒಂದ್ ಐವತ್ತವತ್ತು ಜನದ ಅದೇನಾಗಬಿಟ್ಟಿತ್ತು ಅವಾಗ ಮಧ್ಯವರ್ತಿಗಳಿಂದ ನಮ್ಮ ಅಮ್ಮ ಅವರ ಹೋಗಿ ಕಟ್ಟಿದಿದ್ದಾರೆ ನಮ್ಮ ಅಮ್ಮ ಅಂತ ಅಲ್ಲಾ ಒಬ್ರೇ ಅಲ್ಲ ತುಂಬಾ ಜನ ಕಟ್ಟಿದ್ದಾರೆ ಅವ್ರಂಗೆ, ಅದೇ ಒಂದ ಇತ್ತು ಹೂ ಕಟ್ಟಿದ ಕಟ್ಟಿದ್ದಾರೆ ಇವರು ಹೋಗಿದೆ ಕಟ್ ದುಡ್ಡು ಎಲ್ಐಸಿ ಗೆ ಹೋಗಿದೆ ಹೋಗಿದೆ ಅಂತಾರೆ ಅಂದ್ರೆ ಸ್ಲಿಪ ಎಲ್ಲ ಕೂಡಾರಲ್ಲ ಹಂಗೆ ಅಂದಕಂಡೆ ಇದು ಹಾ ಅದಾದ ಆಮೇಲೆ ಅದು ಮಧ್ಯವರ್ತಿ ಇದ್ದರು ಏನ್ ಮಾಡಿದಿದ್ದಾರೆ ತಿನ್ಕೊಂಬಿಟ್ಟಾರ ಹೌದ ಕಟ್ಟೇ ಇಲ್ಲ ಎಲ್ಐಸಿ ಗೆ
ಹಾ
ಹ ಆಮೇಲೆ ಅದಾದ್ಮೇಲೆ. ನಮಗ ಗೊತ್ತಾಯ್ತು ಒಂದ್ ಒಂದ್ ಟೈಮ ಅಲ್ಲಿ ಗೊತ್ತ್ಬಿಡ್ತು ಇದ ಯಾಕೋ? ಸರಿ ಆಗ್ತಿಲ್ಲ ದುಡ್ಡಕೋ ಸಹಿದಗ್ತಿಲ್ಲ ಯಾವದೋ ಬೇಕ ಒಬ್ಬರು ಏನ್ ಆಗಬಿಟ್ಟುರು ತೀರ್ ಸತ್ತ ಹೋಗ್ಬಿಟ್ಟಿದ್ರ ಅವ್ರದು ಇವಾಗ ಸಾ ಬ್ರೋ ಇದನಂದ್ರೆ ಬರುತ್ತಲ್ಲಾ ದುಡ್ಡು ಆತರ ಮಾಡ್ಸಾಕ್ ಹೋಗಿದ್ವಾ ಆ ಟೈಮ ಅಲ್ಲಿ ನಮಗ ಗೊತ್ತಾಗಬಿಡ್ತು ಓ ಇದ ಹಿಂಗ ಆಗಿದೆ ಕಟ್ಟೆ ಇಲ್ಲ ಸುಮ್ನೆ ನಮ್ಮ ಹತ್ರ ಕಟ್ಸ್ಕಂತಿದ್ದಾರೆ. ಸ್ಲಿಪ್ ಕೊಡ್ತಾರೆ ಅಷ್ಟೇ ಮೈನ್ ಬ್ರ್ಯಾಂಚಿಗೆ ಅದ ಓಕ್ ಡೆ ಕ್ರೆಡಿಟ್ ಆಗ್ತಿಲ್ಲ ಹಂಗೆ ಹಿಂಗೆ ಗೊತ್ತಾಗ ಬಿಡತ್ತ ತ್ತ
ಹಾ
ಅವ ನಿಲ್ಸಿದ್ವಿ ಆಮೇಲೆ ಕೋರ್ಟ್ಗೆಲ್ಲ ಹೋಗಿದ್ವಿ. ಆಮೇಲೆ ಅವರ ಅಲ್ಲ ತಪ್ಪಸ್ಕೊಂಡೆ ಹೋಗ್ಬಿಟ್ಟ ಅವನು ಮ್ಯಾನೇಜರ್ ಇದ್ದನು ಆಮೇಲೆ ಕೋರ್ಟ್ಗೆ ಹೋಗಿ ರಾತ್ರಿ ಒಂದ ಹೊತ್ತು ಹನ್ನೆರಡು ವರ್ಷ ಆದ್ಮೇಲೆ, ಈ ವರ್ಷ ಜನವರಿ ಆ ಟೈಮ್ ಅಲ್ಲಿ, ಹಂಗೆ ಸಲುವಾಗಿ ಹೆಂಗೋ ನಮ್ಮ ಕಡೆನೆ ತೀರ್ಪ ಆಯ್ತ ಹಂಗೋ ಅವರು ಎಕ್ಸ್ಟ್ರಾ ಒಂದು ಎರಡ ಎರಡ ಸಾವಿರ ಸೇರಿಸಿ ಹಾಕಿದ್ರ ಅವ್ರ ಅವ್ರ ಅಕೌಂಟಿಗೆ ಹೆಂಗೋ ಅದ ಒಂಥರ ಸಮಾಧಾನ ಆಯ್ತು. ಜನ ಇಲ್ಲ ಏನ್ ಮಾಡಿದ್ರು ಸ್ಟಾರ್ಟಿಂಗು ನಾವೇ ಆತರ ಮಾಡಿದೀವಿ ನಾವೇ ತಿನ್ಬಿಟ್ಟಿದೀವಿ ದುಡ್ಡು ಆ ತರ ಅಂತ ನಮ್ಮ ಮನೆ ಹತ್ರ ಎಲ್ಲ ಬಂದಿದ್ರು ಇತರ ಎಲ್ಲ ಗಲಾಟೆ ಆಗಿತ್ತು. ಆಮೇಲೆ ನಾವ್ ಅಂದಿದ್ವಿ ಇಲ್ಲ ಬಂದೇ ಬರುತ್ತೆ ಆದರು ಬರ್ಲಿದರರು ನಾವೇ ದುಡ್ಡು ಕೊಡ್ತೀವಿ ಈ ಮನೆ ಏಕ್ ನಮ್ಮ ಕೈಯಿಂದ ಅಂತ ಹೇಳಿ ಮಾತಾಡಿ ಆಮೇಲೆ ಒಂದ್ ಸ್ವಲ್ಪ ಅರ್ಧ ಅರ್ಧ ಹಿಂಗೆ ದುಡ್ಡು ಕೊಟ್ಟಿವಿ ಒಂದ ಹತ್ತ ಸಾವಿರ ಕಟ್ಟಡತ್ತಾರೆ. ಸಾವರ ಹಿಂಗೆಲ್ಲ?
ಹು ಇವಾಗ ಎಲ್ಲಾರ್ದು ಬಂದಿದೆಯಾ?
ಹು ಬಂತು ಎಲ್ಲಾರದೂವೇ? ಹು ಇದ ನಮಿಗೂ ನಾವು ಕೊಟ್ಟಿದ್ದು ನಾವು ಮೊದ್ಲು ಕೊಟ್ಟಿದ್ವಲ್ಲ? ಅದು ರಿಟರ್ನ್ ಕೊಟ್ಟರು ಹೂ ಇವಾಗ ದುಡ್ಡ ಆದು ಮೊನ್ನೆ? ಹು ಅದೊಂದು ಒಂದ್ ಲಕ್ಷ ಒಂದ್ ಲಕ್ಷ ಒಂದುವರೆ ಲಕ್ಷ ದುಡ್ಡು ಬಂತು. ಅದ್ರ ಜೊತೆಗೆ ಇನ್ನೊಂದ ಲಕ್ಷ ದುಡ್ಡು ಹಾಕಿ, ಮೊನ್ನೆ ಚಿನ್ನನ್ನು ತಗೊಂಡ್ವಿ.
ಎಷ್ಟ ಗ್ರಾಮ ಇಂದ ತಗೊಂಡ್ರಿ?
ಅಯ್ಯೋ ಎರಡುವರೆ ಲಕ್ಷ ಬೇರೆ ಹದನೈದ ಹದ್ನಾರಾ ಗ್ರಾಮ ಚಿನ್ನ ಬಂತು.
ನೈನ್ ವನ್
ಹ ಇಲ್ಲ ನೈನ ಎಟ್ ಟ್ವೆಂಟಿ ಟೂ ಕ್ಯಾರಟೋ?
ಹೂ ಅದ್ಯಾಕ ತಗೊಂಡ್ರಿ.
ಅದೇನೋ ಗಟ್ಟಿ ಬರುತ್ತೆ ಅಂತೆ ಹ್ಮ ಇದು ಹಾಕೊಂಡಿ ಇರ್ತಿವಿ ಸುಮ್ನೆ ಹೊರ್ದೋದ್ರ ಅದು ಬೇರೆಷ್ಟ ಈ ನೈನ್ ಒನ್ ಸಿಕ್ಸ್ ಅಂದ್ರೆ ಹೆಿಂಗೆ ನಾರ್ಮಲ್ ಸುಮನೆ ಇಡಕ್ಕೆ ನೈನ್ ಒನ್ ಸಿಕ್ಸ್ ತಗೋಬಹುದು ಹಾಕೊಳ್ಳೋದು ಇದು ಮಾಡೋದು ಸುಮನೆ ಎಲ್ಲಾರ ಸಿಕ್ಕಕ್ ಕುಂಡೋರ್ ೋದ್ರೆ ಬೇಗನೆ ವೇಸ್ ಮಾಡ್ಸತವೆ ಅದ ಒ ಚುಗ್ಗ ಏನಂದರೆ ಚೈನ್ ತಗೊಂಡೆ ನೆಕ್
ಯಾರಿಗೆ ನಿಮ್ಮ ಅಮ್ಮಗ
ಇಲ್ಲ ನನಗೆ ತಗೊಂಡರು ಹ್ಮ್
ನಿಮ್ ತಮ್ಮಂಗ ಏನು ತಗೊಂಡಿಲ್ವಾ
ಅವನು ಇಂತವಲ್ಲ ಇಷ್ಟನೆೇ ಆಗಲ್ಲ ಅವನಿಗೆ ಅವನ್ ಬೇಡ ಅಂದ
ನಿಮಗ್ ಗೋಲ್ಡ್ ಇಷ್ಟನಾ
ಗೋಲ್ಡ್ ಸಿಲ್ವರ್ ಎಲ್ಲ ಇಷ್ಟ ವ್ಯಾಲ್ಯುಯಬಲ್ ಥಿಂಗ್ಸ್ ಎಲ್ಲ ನನಗಿಷ್ಟ ಅದಕ್ಕೆ ನಾನು ವ್ಯಾಲ್ಯೂಬಲ್ಲಾಗಿದ್ದೀನಿ
ಅಪ್ಪ
ಹ ಮತ್ತು ನೀವು ಸೇವಿಂಗ್ಸ್ ಏನು ಮಾಡಿಲ್ವಾ
ಪೋಸ್ಟ್ ಆಫೀಸ್ಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ
ಅಂದ್ರೆ ಇನ್ಸೂರೆನ್ಸು ಅದುವೇ ಮತ್ತೆ ಸೇವಿಂಗ್ಸು ಅಂದ್ರೆ ಸೇವಿಂಗ್ ಬ್ಯಾಂಕ್ಸ್ ಅಲ್ಲಿ ಹ್ಮ್ ಹ್ಮ್
ಪೋಸ್ಟ್ ಆಫಿಸಲ್ಲಿ ಸ ಇರುತ್ತೆ ಮತ್ತೆ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಬರುತ್ತೆ ಲಾಂಗ್ ಟೈಮಿಗೆ ಎಷ್ಟು ಅಮೌಂಟ್ ಇರುತ್ತೆ ಮತ್ತೆ ಅದು ಅದರಿಂದ
ಹಾ
ಅದು ಸುಮ್ಮನೆ ಚೀಟಿ ಹಾಕಿದ್ರರು ಅದರಲ್ಲೂ ಕೂಡ ಸೇವಿಂಗ್ಸ್ ಇರುತ್ತೆ ಜಾಸ್ತಿ ಬರುತ್ತೆ ಅಲ್ವಾ ಅದರಲ್ಲಿ
ಹ್ಮ್
ಸೊ ಒಂದ್ ಚೀಟಿ ಹಾಕಿದ್ದೀನಿ ಸೊ ಅದು ಮುಗಿಯೋಕ್ಕೆ ಬರುತ್ತೆ ಇನ್ನು ಟೂ ಮಂತ್ಸ್ ಕಟ್ಟಿದ್ರೆ ಆಗುತ್ತೆ ಬಿಟ್ರೆ ನಾರ್ಮಲ್ ಸೇವಿಂಗ್ಸಿಗೆ ಹಾಕ್ತಾ ಇದೀನಿ ಸೊ ಅದು ಪೋಸ್ಟ್ ಆಫೀಸ್ ಅಲ್ಲಿ ಇದೆ ಸೊ ಅದು ಒನ್ ಇಯರ್ಗೆ ಇಷ್ಟ್ ಇಂಟ್ರೆಸ್ಟ್ ಅಂತ ಅದ್ರಲ್ಲೇ ಬರುತ್ತೆ
ಹ್ಮ ಹ್ಮ
ಹ್ಞ
ಸೇವಿಂಗ್ಸು ಫ್ಯೂಚರ್ ಸೇವಿಂಗ್ಸು ಇವಾಗಿನ ಸೇವಿಂಗ್ಸ್ ಎಲ್ಲಾ ಮಾಡ್ತಿದ್ದೀರಾ
ಹೌದು
ಒಳ್ಳೆ ಬ್ರಿಲಿಯಂಟ್ರೀ ನೀವು
ಆದ್ರೆ ಒಂದು್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಈಗ ಎಲ್ಲಿ ನಮ್ಮಂತವ್ರೆಲ್ಲಾ ಹಾಸ್ಪಿಟಲ್ಸ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳಕೆ ಆಗಲ್ಲ ಹಾಗಾಗಿ
ಮತ್ತೆ ಮತ್ತೆ ಟ್ರೀಟ್ಮೆಂಟ್ ಇನ್ನು ಹಾಸ್ಪಿಟ್ಲ್ ಬಿಟ್ಟು ಇನ್ನ ತಗೊಂತಾರೆ
ಅಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಮನೆಯವರಿಗೆ ಅಂತ ಹೇಳಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕು ಯಾಕಂದ್ರೆ ಫ್ಯೂಚರ್ ಇಲ್ಲಿ ಹೇಗೆ ಏನು ಏಜ್ ಆಗ್ತಾ ಅಪ್ಪ ಅಮ್ಮಗೆ ಹುಷಾರಿ ಹೇಗಿರುತ್ತೆ ತ್ತೆ ಅಂತಾನೇ ಹೇಳಕ್ಕ ಆಾಗಲ್ಲಲ್ಲ ಸೊ ಏನಾರ ಆದ್ರೆ ಈಗ ಸುಮ್ನೆ ಹೋಗ್ತೀವಿ ಸ್ಕ್ಯಾನ್ ಮಾಡ್ಸೋಕೆ ಅಂದ್ರುೂನು ಒಂದ ಸಿಕ್ಸ್ ಟು ಟೆನ್ ಕೆ ಅಷ್ಟರ ಬೇಕು ನಾರ್ಮಲ್ ಚೆಕಪ್ಪು ಅದು ಇದು ಅಂತ ಅಂದರುೂ ಗೋರ್ಮೆಂಟ್ ಅಲ್ಲಿ ಆದ್ರೆ ಸ್ಕ್ಯಾನ್ ಮಾಡ್ಸೋಕೆಲ್ಲ ತುಂಬ ಡಿಲೇ ಆಗುತ್ತೆ ಅವತ್ತಿಂದ ಅವತ್ತೇ ಏನು ಮಾಡಿ ಕೊಡಲ್ಲ ಮತ್ತೆ ಅಷ್ಟು ತಂದ ಅ ಡಯಾಗ್ನೋಸ್ಟಿಕ್ ಆಗಿರೋ ಐಟಮ್ಸ್ ಕೂಡ ಹಾಸ್ಪಿಟಲ್ಸ್ ಅಲ್ಲಿ ಸಿಗೋಲ್ಲ ಗೌರ್ಮೆಂಟ್ ಹಪಿಲ್ಲ್ಲಿ ಸ ಪ್ರೈವಟ್ಗೆ ಜಾಸ್ತಿ ರೆಫರ್ ಮಾಡ್ತಾರೆ ಎಲ್ಲೂ ಅಫಂಡ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಮಾಡಿಸ್ಬೇಕು ಒಂದು ಹೆಲ್ಶ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಮ್ದೇ ಅಮೌಂಟ್ ಸೇವ್ ಆಗುತ್ತೆ ಹಾಫ್ ಆಫ್ ದ ಅಮೌಂಟ್ಾರರು ಅಟ್ಲೀಸ್ಟ್ ಕ್ಲೈಮ್ ಮಾಡ್ಕೊಬೋದು ಅದರಲ್ಲಿ
ಹೌದೌದು
ಆದ್ರೆ ಐವತ್ತು ವರ್ಷ ಆದ್ಮೇಲೆ ಅದು ಅಮೌಂಟ್ ಜಾಸ್ತಿ ಆಗುತ್ತೆ ಇಲ್ಲ ಐವತ್ತು ವರ್ಷ ಆದ್ಮೇಲೆ ಇರೋರಿಗೆ ಕೊಡಲ್ಲ ಅಂತ ಹೇಳಿದ್ರು ಏನಾ್ ಗೊತ್ತಿಲ್ಲ ಇಮನ್ಸಲ್ಲಿ ವಿಚಾರಿಸ್ಬೇಕು ಬೇರೆ ಕಡೆ
ಸರಿ ವಿಚಾರಿಸಿಿ ಮಾಡ್ತೀನಿ
ಹ್ಮ್ ಸರಿ ಆಯ್ತು